ಹ್ಮ್ ನಾದಿ ಮರಕ್ರಾಮ್ರೀ
ನಾ ನೋ್ರಿ ನೀವು
ಆರನೂರು ರೂಪಾಯ
ಕನ್ನಳದ್ರ
ಏನ್ಲ್ ಮಾಡ್ರಿ ಪಾನಿಪುರಿ ತಿಲ್ಲದು ತಿಂತೀರಿ ಪಾನಿಪುರಿ
ಇಲ್ಲ ಹೇಳ್ತೇನ್ರಿ
ಏನನ್್ರೀ ಇಲ್ಲ ಬರ್ತೀನಿ ಅಂದ್ರೆ ಪಾನಿ ಪುಡ್ತಿನ ಪಾನಿ ಬರ್ತೀರ ಅನ್ನೆ
ಂದ್ರೆ ಬ
ಹ ಅವ್ರವ್ರ ಬಿಿಲ್ಲ ಅವ್ರವ್ರ ಕಡೆ ರೀ
ಹಂಗಂದರು
ಹ್ಮ್ ಬರ್ತೀರ
ಅದ
ನಾ ತಿಂತಲ್ ತಿನ್ಲಾರ ಹೋಗನಾ
ಏ ಇಲ್ರಿ ನಂಗೇನ್ೀ ನಮ್ಗೂ ಬೇಕಲ್ರ
ಹಾ ರೀ
ನಮ್ಗೂ ಬೇಕಲ್ಸ
ಇಲ್ರಿ ಸ್ ಚೆನ್ನಂಗ್ ಆಗತಿರಿ ನಮ್ಗ
ಹಾ
ನಮ್ ಸ್ವಲ್ಪ ತಿನ್ನಂಗ ಆಗೈತ್ರಿ
ಹಾ ತಿನ್ ತಿ
ಎಲ್ಲಮ್ರಾ
ಹ್ಮ ಆ ಆಮೇಲ್ ತಸೋಗತ್ೀ
ಆಮೇಲೆ ತಿಳ್ಸಲಾರೀಡ್ರಿಪಾ ನಾ ಬೇರೆ ಕಡೆ ಬಂದಿವವಿ ಹೊರಾಗ ಯಾವೇಳ ಪಾನಿ ಬಿಡ್ತೀ ನಮ್ಮ
ಹ್ಮ್
ಹ್ಮ್ ಮತ್ತೇನ್ ಹೇಳುದ್ರಿ ಅಪ್ಪಾ
ಏನು ಹೇಳ
ಏನ್ ಮದ ಪಂಚಾಯತಿಗಿಂಚ ಡ್ಯೂಟಿ ಹೋಗಿಲ್ಲಾ
ಹಓ್ ಇ ನಡ್ರರಿವತ್ತ್ತುದುಡ್ ಮಾಡ್ ಮಕ್ ಹಕ್ಕೊಂಡಿದ್ದ ಹಕ್ಕೊಂಡಿದ್ದೆ ಇವತ್ತು ಹೋಗಿಲ್ಲ
ಮುೋಗಿಲಿ ಗತ್ತಾ ಯಕ
ಹ ಬಸರಸ ಅದಕ್ಕೆ ಹಾ
ಹ್ಮ್ ಮಳೆಗದಂತಪ್ಪ ನಮ್ಗ್ ಹೊಲ್ ಕಡೆ ತನಲ್ ಪಚ್ಚಿ ಹ್ಮ್ ನಿಮ್ಮ ನಿಮ್ಮ ಕಡೆಾಗಲ್ಲ
ನಮ್ಮಲ್ ಕಡೆ ಹ್ಮ್ ಮಗಳೇ ಜಿಟ್ಟಿ ಜಿಟ್ಟಿ ಬರ್ಲಾತಿತ್ತು ಅದಕ್ಕೆ ಒಳೆ ಬಂದೆ
ಹ್ಮ್ ಹ್ಮ್
ಹ್ಮ್ ಹ್ಮ್
ನವಿ ಕಾಕ ಪಚಲ ತ ನವಿ ಕಾಕ ಹೊಡಗರ ಹಲೋ ಹ ರ ಅ ತೋರು ನೀವು್ಏನ್ ದೊಡ್ಡ ಮಾತ ನಮ್ಕಾಯಿ ಆಗತ್ತ ನಮ್ಕಾಯ ಆಗತಾನ ಯ ಹೊಲಗ ಎಕರೆಗಸರ್ ತೋದಿದ್ದಾನ ನನ್ಗ ಆಗಿರ್ಬೇಕ ಎಕ್ರ ಐದ್ ಸಾವಿರ ರೂಪಾಯಿ ಮಳೆ ಯಕರೆಕದಾರ ಝುಮ್ ಕೊಡ್ತಿದ್ರ ಹ್ಮ್ ಹಲೋ
ಎ್ತ
ಯಕಡೆ ಐದು ಸಾವಿರ ರೂಪ ನೋಡ್ರಿ ಮಳಿ ಬೇಕೇನ್ರರಿ
ಹಾ ದಿ ಕಲ್ ಸಾ ಪಚ ರಪ ಅಲೋ ಹೇಳ್ರಿ ಮತ್ತೇನ್ಡದ್ರೀ
ಇಲ್ಲ ಎಕರೆಗೈ ಸಾವಿ ರೂಪ ಅಂತ ಮಳಿ
ಹಾ
ಎಕಡಕ್ಕ ಐದು ಸಾವಿರ ರೂಪಾಯಿ ಮಳಿ ಸಾಕಂಗ ಮಳಿ ಬಕ್
ಹ್ಮ್ ಏನ್ ಮಾಡ್ಬೇಕು
ನಾ ಮಳಿಗೆ ಬೇಕಿದ್ರಿ ಎಕರೆಗೆ ಸಾವಿರ ರೂಪಾಯಿ ಕಳಸಂ ಅದ ಕೇಳೈತಿನ ನಿಮ್ಮಲ್ಲ ಕಳಸ್ತೀವಿ
ನನ್ ಕಳ್ಸ್ರರಿ
ನಮ್ಮ್ ನಮ್ ಕೈ್ಯಾಗ ಆಗಬದ ನೀವ್ ಕೈಗ ರೋಗ ಕೊಡ್ಬೇಕ ಕಳಿಸತೀವಿ
ಹ್ಮ್
ಹ್ಮ್
ಅ ಬೇಡ್ತ ತವ್ರರಿ ಅವ್ ಎಲ್ಲ ಸಜ ಜಗಳರೀ ಸದಗ್ರೀ ಬಾ ಜಾಸ್ತಿ ಎದ್ದತ್ವ
ಸದಸ್ ಬಪಾ ಮಳೆ ಬರ್ಲಿಕ್ಕೆ ಬೆಳೀನಿ ಬರಲ ಅದು ಅದ ಹಂಗ
ಎಲ್ಲಾ ಕಡೆ ಎಲ್ಲಾ ಕಡೆ ಮಳೆ ಬರ್ತದ ಅದ್ರ ಬೆಸ್ಟ್
ಹ್ಮ್
ಹ್ಮ್
ಏನು ಹೋಗ ನವು
ತಮ್ ಕೊತ್ತರಿ ಕಟ್ಟಿಗೆ ಏನು ಮತ್ತೆ ಏನಿಲ್ಲ
ಎಲ್ಲಾ ಹೇಳ್ಬ ನವು
ಹ್ಮ್ ಎಲ್ಲಿ ನಿಮ್ ಗರ್ಲ್ಫ್ರೆಂಡ್
ಹಾ
ಎಲ್ಲ ಹೋಗಿದರೆ ನಿಮ್ ಗರ್ಲ್ಫ್ರೆಂಡ್
ಹ ಗಲ್ಫ್ರಂಡ್ ಏನಿಲ್ಲ ಲಗ್ನನ ಆಗ್ಯದ ಮದ್ವೆಗ ಆಗಾದ್ ನಮ್ದು
ಹ್ಮ್ ಊಟ
ಊಟ ಏನ ಇಲ್ಲ ನಿಮ್ದು
ಹಾ ಎಲ್ಲ ಮಾಡ್ಕೊತವಿ
ಹ್ಮ್
ಹ್ಮ್ ನೀರು ಕೂರ್ಸಲ್ಲ
ಇವೆಲ್ಲಾ ವಜ್ಜ ಅದಲ್ಲ
ಹಾ
ಎಲ್ಲ ವಜ್ಜ ಅದು
ನಮದ ನಿಮ್ಮದ
ನಿಮ್ದು
ಹಾ ನಮ್ದೇ ವಜ್ಜಾಲ ನಿಮ್ದು ವಜ್ಜದ ಪ್ಪಾ
ನಮ್ದೇನ್ದ್ರ್ತಪ್ಪಾ
ಹ್ಮ್ ಮತ್ತೆ ಹೆಂಗ ನಾಕು ಕೆರೆ ಹೊಲ ಮಾಡು ಮತ್ತ ಮಳಿ ಅಂದ್ರೆ ಇಪ್ಪ ಸಾರ್ ಕೊಡು ಮಳಿ ಕಳಸ್ತವಿ
ಹಣಪ್ಪಾ
ಮಳಿ ಕಳಸ್ಲಿ ಡಬಲ್ ರೊಕ್ಕ ಯಾಕೋ
ಹಾ ರೀತೆ ಕೆೇಳಕ್ ಮತ್ ಇಪ್ಪತ್ ಸಾವಿರ ಬಂದದವ
ಹಾ
ಅದಿದ್ದದರಾಕ್ಕ
ಹ್ಮ್
ಅದಕ್ ಇಪ್ಪತ್ ಸಾವಿರ ಆಗ್ಬೇಕಲ್ಲ
ಆಯ್ತು ಹತ್ತರಡ್ ಸಾವರ ಕೊ ಕುಡು ನೀ್ ಸಾಕ್ ಬರ್ರ ಕುಲ್ಕಿ ಸಾರಿ ನೋಡಮ್ಮ ಅಂತ ಸಾರಿ ಹಿಡ್ಕೋ ಅಂತ
ಹಲ್ಲ ಬಡ ಬಡ
ಫೋನ್ ಪೇ ಮಾಡ್ತೆ
ಬೇಡ ಬೇಡ
ಬೇಡ
ನಾ ಹೋಗಿ ಹೋಗಿ ಎಂತ ಚಾನ್ಸ್ ಬಿಡತಲ್ ನೀ
ಹ್ಮ್
ಬೇಡ ಬೇಡ ಹ್ಮ್ ಹ್ಮ್
ಸರಿ ಸರಿ ಸರಿ ತೊ
ಮತ್ತೆ ನೋಡು
ತಣ್ಣ
ಅಲ್ಲಿ ಇಲ್ಲಿ ಇಪತ್ ಹೊಸ ಫೋನ್ ತಿರುಗಾಡಕೊಂಡ
ಪೋನ್ ಎಲ್ಲಿತೊಗಂಡಿರಿ ಹೇಳಿ ಸುಮ್ಮನೆ ನಿಂತನಿತಣ್ಣಗ.
ಹಾ,
ಹಾ, ಹ್ಮ ತಣ್ಣಗ ನಿಂತಿನಿ ಸುಮ್ಮಾ., ಏರುಳ ನೀವೆಲ್ಲಾ ತಿಳದಿರ್ಬೇಕ, ಕೊಡುವ ಏನ್ ಮಾಡ್ಬೇಕು. ಹ್ಮ್, ಪಂಚೆನ್ನು ಬಸ್ ಅಂತಿದ್ರ ಅವ್ರುಹುಡುಗಿ ಜೊತೆ ಮಾತಾ ಮಾತಾಡ ನಿಂತಾರ ಅಂತ ತಿಳ್ಬಿಟ್ರ ಅವರು.
ಹ್ಮ್,,
ಅದ್ ಹುಡುಗ ಅಲ್ಲ ಅಂತ ಅವರಿಗೆ ಹಲೋ ರೀ
ಹಲೋ ರೀ,,
ಮತ್ ಮಳೆ ಬೇಕ್ ಏನ್ರಿ,,
ಮಳಿ ಎನ್ ಬ್ಯಾಡ್ರಿ,
ಬಯೇಕಂದ್ರೆ ಈ ಸರ ಹಾಕ್ರಿ
ಹಾ,,
ಬೇಕಂದ್ರ ಈ ಸರ ಹಾಕ್ರಿ,
ಬ್ಯಾಡ್ರಿ ಮಳಿನೆ ಬ್ಯಾಡ್ರಿ ನಮ್ ಕಡೆ ಸಾಕಷ್ಟ ಆಗದ್ರೀ.
ಆಯ್ತಾಯ್ತಯ್ತು, ಬ್ಯಾಡಂತವರಿಗಿ. ಮತ್ತ ಬೇರೆ ಕೆಲಸ ಎನಾರ ಬೇಕೇನ್ ಕೇಳ್, ಹಲೋ
ಹಾ,,
ಮಳಿಬೇಕಾ,,
ಬ್ಯಾಡ್ರಿ, ಬ್ಯಾಡಾ
ನೋಡೋ, ನೋಡೋ ಹಂಗ ಮಾಡ್ಬೇಡ.
ಬ್ಯಾಡ್, ಬ್ಯಾಡ
ಕರ್ಚಿ ರೊಕ್ಕಿಲ್ಲ ಕರ್ಚಿಗಿ ರೊಕ್ಕತಾವ. ಇನ್ನ ಕರೆಕ್ ಒಣಗಿರ ತಿಳಿದ್ರ ನೀವು ನಿಮ್ದ್ ಮನ್ಯಾಗ ನಿಮ್ದ ನೀ ಮಾಡ ಹಿಂಗ ಮಾಡತಿರಿ ನೀವು. ಹಾ, ಅಲಾ, ಅಲ್ಲ, ಅಲೇ,, ಗೊತ್ತ ಯಾರಾದೂ ಗೊತ್ತ ಹ್ಮ, ಅಲೋ ಏನಪ್ಪ ಇದ ಖನ್ನ ಫಿಮೇಲ್ ಏನತ್ತ ಕಣ್ಣಾಳ್ ಫೀಮೇಲ್ ಏನ್ತಂದ.
ಹರ
ಕಣ್ಣಾದ ಫೀಮೇಲ್ ಏನಾತ್ತದನಿನ್ ಮೇಲ್ ಇಲ್ಲ. ಪಿಮೆಲ್ ಏನಾತದ.,
ಹ ಸಿ ಕ ಬ
ಕನ್ನಾ ಅಂದ್ರೆ ಹುಡುಗರ ಹೆಸರುದ್ರೆ ಕ ಹುಡುಗಿ ಹೆಸರಿನತಾದಂತ.
ಏನ ಆ್ತದನಪ್ಪಾ ನಮಗೆ ಗೊತ್ತಿಲ್ಲ
ಅ ಕನ್ಯತ
ನೆಗಲ
ಹಾಗಲ್ಲ ಇಲ್ಲ ಅದ ಅದು ಅಂಗಲ್ಲಂತಹುಡುಗರು ಇವರು,
ಅಣ್ಣ ಗಾಡಿ ಮಾರಲತಿ ಅಂತ ಹೇಳಿದೆ.
ಹ್ಮ್, ನೋ
ಅಷ್ಟಕ್ಕ
ಎಂಟುವರಿ,
ಎಂಟುವರಿ,
ಹ್ಮ್,
ಹ್ಮ್, ಹ್ಮ್, ಹ್ಮ್ ಅಲೋನ್ ಎಲ್ಲ ಮುಟ್ಟದನ ಗಾಡಿದು.
ಇ ನಳ ಇನ್ನ ಮೂೂರಾ
ಹಾ,
ನಾ ಮೂರು ಅದಿನ ಮೂರು
ಅಂದ್ರ ಎಂಟ ಎಂಟ ಕೊಟ್ಟ ಅಂದ್ರ ಗಾಡಿ ಇನ್ನಮ್ಮ ಮೂರ್ ರಳಡಪ್ಪಾ
ಎಂಟಕ್ಕ ಹದ್ರೆ ಏನ ಐದು ಉಳತಕಾಗ
ಹ್ಮ್ ಎ ಗಾಡಿ ತೊಂಡ ಆಡು ವರ್ಷ ಇಐತ
ನಾಕು
ನಾಕ ನಾಕು ವರ್ಷನಕ ಬರೀಐ ಐದ್ ಲಕ್ಷ
ದೊಡ್ಡ ದೊಡ್ಡ ದನ್ ಮೊದ್ಲಲ್ಲ
ಹ್ಮ್
ಮನಲೆ ಎಲ್ಲ ದುಡ್ದಿದ್ದ
ಅದಲ್ಲ
ಯಿ ಬರೇ ಒಂಬತ್ ಲಕ್ಷ ಕಂದ್ ಕತೀನಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಒಂಬತ್ತು ಲಕ್ಷಕ್ಕಂತ ಕಟ್ಟನದ
ಳಿಸಿದಷ್ಟ
ಕಳಸಿದ್ದಲ್ಲ ಅದಕ್ಕೆ ಯಾಕಿ ಬಿಡು ಹಾ ಬರಬ ವರ್ ಅವನಿಗೆ ಯಾಗ್ಬೇಕೇು ಮಳ ಅಂದ್ಯಾ ಹ್ಮ್ ನನ್ ನನಗೆ ಗೊತ್ತಾಗಿಲ್ಲ ನೋ ಒಂಬತ್ತ್ತು ಲಕ್ಷ ಕಂಡ್ ಕ ಕ್ ಕಟ್ಟಿದದು ಒಂಬತ್ ಲಕ್ಷ ಹೆಂಂಗ ಹೋಗವ್ನು ಗೊತ್ತಿಲ್ಲೋರು
ಹ್ಮ್
ಹ್ಮ್ ಒಂಬತ್ತು ಲಕ್ಷ ಹಾ ಹಾ ನೋಯತು ಒಂಬತ್ತು ಲಕ್ಷ ರೂಪಾಯಿ
ಹ್ಮ್ ಸ್ಟಾರ್ಟಿಂಗ್ ಎಷ್ಟ್ ಕೊಟ್ಟಿದ್ರಿ
ಆಾ
ಸಟಂಗ ಎಷ್ಟ
ಒಂದು ಇಪ್ಪತ್ತು
ಒಂದ್ ಇಪ್ಪತ್ತ ಗಾಡಿ ಕೊಡ್ತಾರೆ
ಒಂದ್ ಇಪ್ಪ ಒಂದಕ್ಕೆ ಬಿಡ್ತಾರ ನಿನ್ನ ಒಂದ ಇಪ್ಪತ್ತಕ್ಕಾಗಿ ಇಪ್ಪತ್ತ ಕಟ್ಟ ಮೇ ಅಲೆಿಂದ ಗಾಡಿ ಬಿಡ್ತಾರ ನಿನಕಂತ ವಜ್ಜೆ ಬರ್ತಿಂದ ಅಡಿ
ಹ್ಮ್ ಹ್ಮ್ ಹ್ಮ್ ಹ್ಮ
ಬತ್ತ ಏನ್ ಕಿತ್ತಮ್ಮನಿ ನೀ ಒಂದ್ ಹೆಂಗನ್ ಗಾಡಿ ಮಾರ್ಲೈತ್ನ ನೀ ಕಿತ್ತ ಬಿಡೋ ಚಿತ್ತ ಮತ್ ಅವರು ರೊ ಕುಳ್ಳೆ ರಂಗಾವ ಹ್ಮ್
ಅಲ್ಲಿಯ ಅವ್ರ ಹೊತ್ರ
ನೀ ಎಲ್ಲ ಬರ್ಟ್ಟಿಟ್ಟಿದ ಅಂತಪ್ಪ ನೀ ಗತ್ತು
ಹ್ಮ
ಹಾ
ಬಚ್ಚೆಲ್ಲಾ ಪಚ್ಚೆಲ್ಲ
ಹ್ಮ್ ಹ್ಮ್ ಹ್ಮ್ ಬ ಚಿಟ್ಟಿದನ್ ಕೇಳನಪ್ಪಾ
ಹ್ಮ್ ಹ್ಮ್
ಹ್ಮ್
ಏನ್ ಬಚ್ಚಿಲ್ಲ ಪಚಿಲ್ಲ
ಹ್ಮ್ ನೀ ನೀ ಏನ್ ಮಾಡ ಮಾಡಿದ್ ಮತ್
ಹ್ಮ್
ನೀ ನೀ ಏನ್ ಮಾಡ್ಬೇಕ ಮಾಡಿದಿ
ಏನು ಹ್ಮ್
ನಂದಂತತ್ರ ಮುಗತಿು ನಿಂದ
ನಮ್ದು ಏನಪ್ಪಾ ನಾವು ಸೋಮ್ ಕುಂತ ಪಂಚಾಯತಿ ನೋ ನೌಕರಿ ಮಾಡ್ಕೋತ್
ಹ ಹಟಲ್ ಪಕಾರಾರ
ಆದದಂದು ಹದ್ಿನೇಳಳ್ು ಸಾವಿರ
ಬರ್ಲ ನಾನು
ನ್ಸಗಾಲ ಇಲ್ಲ
ಹಾ
ಕನ್ಸ ಕಾಲ ಇಲ್ಲ
ನಿಮ್ದ ಬಿಟ್ಟ ಕೊಡುುವ
ಹಾ
ನಿಂದು ಬಿಟ್ಟು ಕೊಡ ನನಗೆ
ಮತ್ತ್ ನನಗೆ ನಾ ಏನ್ ಮಾಡಿ
ನಾನ್ ಎಾರ ಪಾರ್ ಕೊಡ ನನ್ ಕೆಲ್ಸ ನೀ ಮಾಡತ್ತ ನನ್ ಕೆಲ್ಸ ನೀ ಮಾಡಂತ
ಒ ಫೋನ್ ಮಾಡ ಆ ಮಾಡ್ತ
ಸಹತವಾ
ಹ್ಮ್ ಹ್ಮ್ ಹ್ಮ್